ಹಾ ಸು
ಹಾ ಹೇಳುತೇಜು ಯಾಕೆ ಅಂತ ಗೊ ಕೇಳುಸ್ ತಿದೆ ಯಾಕಂತ ಗೊತ್ತಾಗಿಲ್ಲ
ಗೊತ್ತಿಲ್ಲ ಯಾಕೋ ಕಾಲ್ ಹಂಗ ಕನೆಕ್ಟ್ ಆಗ್ತಾ ಇದೆ ನಂದು
ಹ್ಮ್ ಹೌದು ಮತ್ತೆ
ಹ್ಮ್
ಬರ್ತಾನೆ ಇಲ್ಲ ಯಾಕೋ
ಗೊತ್ತಿಲ್ಲ ನೈಟ್ ಅಷ್ಟೆ ಹ್ಮ್ ಹ್ಮ್ ಮೇಬಿ ನೆಟ್ವರ್ಕ್ ಇಶ್ಯೂ ಇಂದಾನೆ ಅನ್ಸುತ್ತೆ
ಹ್ಮ್ ಹೌದು ನಮ್ಮದು ಇನ್ನೊಂದ್ರು ತ್ರೀ ಮಂತ್ಸ ಇದೆ ಇನ್ನ ಕೋಚಿಂಗು
ಹೌದಾ ಮತ್ತೆ ಊರ್ಗ್ ಹೋಗ್ತ ಇಲ್ಲೇ ನನ್ನ ಜಾಬ್ ನೋಡ್ತೀಯಾ
ಜಾಬ್ ಇಲ್ಲ ಮನೆ ಮಾಡ್ತೀವಲ್ಲ ಮನೆಗೆ ಓದ್ಕೊಂಡ್ ಕುಂತಿರ್ತೀನಿ
ಹ್ಮ ಅಲ್ಲೇ ಓದ್ಕೊಂತಿಯ ಹ್ಮ್ ಅಣ್ಣ ಯಾವಾಗ ಮಾ
ಏನೋ ಅದು ಕ್ವಾಟ್ರಸ್ ಆಗ ಹೇಳಿದರೆ ಇವಾಗ ಡೇಸ್ ಚೆನ್ನಾಗಿಲಲ್ಲ ಅದಿಕ್ಕೆ ಇವಾಗ ಬೇಡ ಅಂತ
ಹೌದಾ ಹ್ಮ್ ನೋಡ್ರಿ ಒಳ್ಳೆ ಡೇಟ್ ನೋಡ್ಕೊಂಡು ಹೋಗ್ರಿ
ಹ್ಮ್ ಅಲ
ನಾನಗ್ ಮಾಡಲ್ಲ ಸೊ ಮನು ಅವಾಗ್ ಬಂದಾಗ ಮಾತಾಡ್ತಾಳೆ ಅಷ್ಟೆ ನನಗ ಅಂತ ಮಾಡಕ್ ಹೋಗಲ್ಲ ಮನುಗೆ ಮನುಗ್ ಮಾಡ್ತಾಳೆ ಡೈಲಿ ನೈಟು
ಹೌದಾ
ಹಾ ಡೈಲಿ ನೈಟ್ ಮಾಡ್ತಾಳೆ ಸ್ಯಾಟರ್ಡೆ ಸ್ಯಾಟರ್ಡೆ ಆಚೆ ಹೋಗ್ ಸರ್ ಅವ್ರು ಸಾಟರ್ಡೆ ಸಾಟರ್ಡೆ ಆಚೆ ಹೋಗ್ತಾರೆ ಹ್ಮ್
ನೀ ನೀನ್ ಹೋಗು
ಇಲ್ಲ ನಾನು ಈ ಸ್ಯಾಟರ್ಡೇನೆ. ಇದ್ದಿದ್ದ ಅಂದ್ರೆ ಲಾಸ್ಟ್ ಸ್ಯಾಟರ್ಡೇನೇ ಇದ್ದಿದ್ದು ಯಾವಾಗೂ ಮನೆ ಒಟ್ಟ ಹೋಗ್ತೀನಲ್ಲ ಇರಲ್ಲ ಹ್ಮ್
ರೇವತಿ ಮಾಡಿದ್ಲಾ
ಈ ನಡುವೆ ಎಲ್ಲಿ ನಾನು ಮಾಡಕ್ ಹೋಗಿಲ್ಲ
ನಾನ್ ಮೊನ್ನೆ ಮಾಡಿದ್ದೆ ಬೆಳಿಗ್ಗೆ ಆಮೇಲೆ ಆಕಿಂದ್ ಬೀಝಿ ಜೀ ಬಂತು ಮತ್ತೆ ಆಮೇಲೆ ಒನ ಪ್ಲಾಸಿಗೆ ಓದಕ್ಕೆ ಮಾಡಿದ್ಲು. ನಾನ್ ಮತ್ತೆ ಮಾಡಿಲ್ಲ ಸುಮ್ನಾಗ್ಬುಟು
ಹೌದ ಯಾಕೆ
ಮತ್ತೆ ಮಾಡೋಣ ಬಿಡುವಂತ ಸುಮ್ಮನ್ಗುತ್ತೆ.
ಹ್ಮ್ ಬಿಝೀ ಇದ್ದಾಳೆನೊ ಅವಳ್
ಹ್ಮ್. ಹ
ಮೆನ್ಸು ನನ್ಗೆ ಹೋಗ ಯಾರಗ್ ಮಾಡಕರಾಗ ಬೇಜಾರು.
ಹ್ಮ್ ಹಂಗೆ ಆಗುತ್ತೆ ತೇಜು
ಹ್ಮ್. ಅದು ಬೆಳೆಗ್ ಹ್ಮ್ ಮನಗ್ ಮಾಡಿದ್ದಕ್ಕು. ನಾ ಮಾಡ್ಲಿಲ್ಲ ಅಂದ್ರೂನು ಅವ್ರು ಮಾಡೇ ಮಾಡ್ತಾರೆ. ದೂರ ಇದ್ದೀವಲ್ಲಾ ಹ ಅದಿಕ್ಕೆ. ಹ್ಮ್ ಏನ್ ಸು ಸಮಾಚಾರ.
ಯಾವಾಗಿಂದ ಆಯ್ತೆ ಅದು ಕ್ಲಾಸಸು
ಹ್ಮ್
ಯಾವಾಗಿಂದ ಆಯ್ತ್
ಹ್ಮ ಅದು ಎನ್ರೋಲ್ಮೆಂಟ ರು ಆಗಿದೆ ಇವಾಗ
ಹೂ ಹು ಹಲೋ ಹಲೋ ತೇಜು ಕೇಳಿಸ್ತಿಲ್ಲ ತೇಜು ನಿಂದು ಹಲೋ... ಮ್ಯೂಟ್ ನೊ ಕೇಳಿಸ್ತಿಲ್ಲ ನಿಂದು